ಹಲೋ.
ಹಲೋ
ಹಲೋ
ಕ್ಯಾಶ ತಿದೆಯ
ಎ ಹ ಕೇಳಿಸ್ತದೆ.
ಏನ್ ಮಾಡ್ತಾ ಇದೀರಾ.
ಹಾ ಸುಳ್ಳೆ ಕೂತಿದ್ದೆ ನೀವು.
ನಾವು ಟೀ ಕುಡಿತಾ ಇದ್ವಿ
ಹೌದು
ನಿಮ್ದಾಯ್ತಾ
ಇಲ್ಲ ನಾನ್ ಕುಡಿಯೋದಿಲ್ಲ
ಕುಡಿಯೋದಿಲ್ವಾ ಒಟ್ಟ
ಹ ಹಾ ಹಾ
ಹ
ನಂಗೆ ಅಭ್ಯಾಸ ಇಲ್ಲ ಟೀ ಕಾಫಿ ಆಗ್ ಆಗ್ ಕುಡಿತೀನಿ ತಲೆನೋವು ಇದ್ದಾಗ
ಅ ನಮ್ಗು ಸಿಕ್ಕಾಪಟ್ಟ ಆಯ್ತದ ಒಂದ ಹೊತ್ತ ಊಟ ಬಿಡ್ಬೋದು ಟಿ ಬಿಡದಾಗಲ್ಲ
ಹಾ ಹ ಏನ್ ಮಾಡ್ತಿದಿರಾ
ಹಾ
ಏನ್ ಮಾಡ್ತಿದ್ದೀರಾ ಅಂದೆ
ಸುಮ್ಮನೆ ಹಾಸ್ಟೆಲಲ್ಲಿ ಮಲ್ಕೊಂಡಿವಿ
ಹಾಸ್ಟೆಲ್ಲ್ಲಿ ಇರೋದ
ಹಾಂ ಹಾಸ್ಟಲಲ್ಲಿ ಇರೋದು ನೀವು
ನಾನು ಸೇಮ್
ಯಾವ ಊರು
ಬೆಂಗಳೂರು
ಬೆಂಗಳೂರ ಅ
ಹ್ಮ್
ಹ್ಮ ಹ್ಮ್
ನಿಮ್ದು
ನಮ್ದು ಇಲ್ಲೇ ಸುರಪುರ್ ಅಂತ ಆಯ್ತೆ ಹ
ಹ್ಮ ಸರಿ ಅದೇ
ಸ್ಟಡಿ ಏನ್ ಮಾಡ್ತಿದ್ದೀರಾ ಎಜುಕೇಶನ್
ನಾನ್ ಡೈರಿ ಸೇಲ್ಸ್ ಹೋಗತಿ
ಯಾವ್ದ
ಡೈರಿ ಸೈನ್
ಅಂದ್ರೆ
ಡೈರಿ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಇದೆ
ಅದು ಟ್ವೆಂಲ್ತ್ ಮೇಲೆ ಪಿಯುಸಿ ಮೇಲೆ
ಹ್ಮ್
ಹಾ
ಸೀ ಹಿ ಟಿ ಮೇಲೆ
ಹಾ ಹಾ
ನೀವ
ನಾವು ಬಿ ಎ
ಓಕೆ ಯಾವ ಇಯರು
ಹ್ಮ
ಯಾವ ಇಯರು
ಇವಾಗ ಸ್ಟಾರ್ಟ್ ಆದ್ರೆ ತರ್ -ಥರ್ಡ್-ಥರ್ಡ್ ಇಯರ್
ಹ್ಮ
ಹ್ಮ ಎಷ್ಟು ವರ್ಷ ಇರುತ್ತೆ ಅದು ನಿಮ್ ಕೋರ್ಸ್
ನಾಲ್ಕು
ನಾಲ್ಕು ವರ್ಷನ
ಹ್ಮ್
ಅಂಜೇ ಇದೇವ ಯಾವ
ಕೇಳಿಲ್ಲ
ಹ ಡೈರಿ ಸೈನ್ಸ್ ಅಂತ ಒಂದ ಇದೆ ಕೋರ್ಸ್ ನಮ್ದ್ ಎರಡು ಕಾಲೇಜ್ ಇದೆ ಒಂದು ಬೆಂಗಳೂರಲ್ಲಿ ಒಂದು ಕಲಬುರ್ಗಿಯಲ್ಲಿ ಒಂದ ಇದೆ
ಅಂದ್ರೆ ಇದು ಯಾವ ಫೀಲ್ಡಿಗೆ
ಫಾರ್ಮ್ ಸೈನ್ಸಸ್
ಫಾರ್ಮಿಂಗ್
ಫಾರ್ಮಿಂಗ್ ಆದ್ರ ಫಾರ್ಮಿಂಗ್ಗೆ ಹೋಗ್ಬ ಬಿಡ್ಬೇಡಿ ಅದ್ರ ಅಂಡಾರ್ ಬರುತ್ತೆ
ಹೌದಾ
ಹ್ಮ
ಅತ್ ನಮ್ ಗೊತ್ತಿಲ್ರಿಪಾ
ಹ್ಮ್ ಮತ್ತ ತಿಂದಿನ್ರಿ ಊಟ ಏನ್ ಕೊಡ್ತಾರೆ ಸಂಜೆಗೆ ಅಂದ್ರೆ ರಾತ್ರಿಗೆ
ಇವತ್ತ ಮೊಟ್ಟೆ ಮತ್ತೆ ಚಪಾತಿ
ಹ್ಮ
ಅಲ್ಸಂದಿ ಅನ್ನ ಸಾಂಬಾರು
ಹ್ಮ್ ಚೆನ್ನಾಗ್ ಅಡ್ಜಸ್ಟ್ ಆಗ್ತಿದಯಾ ಹಾಸ್ಟೇಲ್ ಲ್ಲೆಲ್ಲಾ
ಹ್ಮ್ ಎರಡು ವರ್ಷ ಆಯ್ತಲ್ಲ ಇವ್ವಾಗ
ಹ್ಮ್
ನೀವು ಹಾಸ್ಟೆಲ್ ಅಡ್ಜಸ್ಟ್ ಆಯತೈತೆ ನಿಮ್ಗೆ
ಹ್ಮ್ ಹಾಗ ಆಗಿದೆ
ಎಷ್ಟು ವರ್ಷ ಇದ್ದದ ಇರೋದು ನೀವು ಹಾಸ್ಟಲ ಅಲ್ಲಿ
ಎರಡು ವರ್ಷ
ಇವಾಗ ರೀಸೆಂಟ್ ಆಗಿ ಜಾಯಿನ್ ಆಗಿದ್ರಾ
ಹ್ಮ್
ಹ್ಮ್ ಹ್ಮ್
ನಂದಿಕ್ ಸೆಕಂಡ್ ಇಯರ್ ಸೆಕಂಡ್ ಸಮ
ನಾವು ಒಂಬತ್ತು ವರ್ಷದಿಂದ ಇದ್ದೀವಿ ಹಸ್ಲಲ್ಲ
ನಾನ ಈ ರೀಸೆಂಟ್ ಆಗೇ ಚೆನ್ನಾಗಿರೋದು ಅಂತಂದ್ರೆ ನಾನನ್ ಓದಿದ್ದೆಲ್ಲ ಊರಲ್ಲಿ
ಹ್ಮ
ನಾನ ಎಲ್ಲಾ ಮನೆ ಹತ್ರ ಇಿಂದಾನೇ ಓಡಾಡ್ತಿದ್ದೆ ಸ್ಕೂಲಿಗೆ ಮತ್ತೆ ಕಾಲೇಜಗೆಲ್ಲ
ಹ್ಮ್
ಈಗ ಇಲ್ಲಿ ಸಿಟಿ ಅದಾದ್ಮೇಲೆ ಈ ಕಾಲೇಜ್ ಸಿಕ್ತು ಹ ಹಂಗಾಗಿ ಆಹ ಮನೆಯಿಂದ ಓಡಾಡ್ಬೇಕಂದ್ರೆ ಕಷ್ಟ ಆಗತ್ತೆ ಅಂತ ಳಿ ಹಾಸ್ಟೆಲ್ ಜಾಯಿನ್ ಆಗ
ಹೌದದಾ
ಹೌದು
ನಮ್ಗೆ ಆರನೇ ಕ್ಲಾಸಿಗೆ ತೆಕ್ಬಿಟ್ರ ಆ ಕಡೆ
ಹಾ ನ ಆಲ್ಮೋಸ್ಟ್ ಕೇಳ ಇದಂಗೆಲ್ಲ ನಿಮ್ ಕಡೆ ಅವರೆಲ್ಲಾ ಮೊದ್ಲಿಂದಾನೂ ಹಾಸ್ ಮಕ್ಕಳಲ್ಲಿ ಓದಿರೋದೆೇ
ಹ ನಮ್ ಕಡೆ ಎಲ್ಲ ಮುರಾರ್ಜಿ ಆಗ್ಬಿಡ್ತೈತಲ್ಲಾ ಹುಡುಗದ್ದು
ಹಾ
ಮೂರಜಿ ಮತ್ ಆನೇ್ಲಸ್ಿಂದನ ಸ್ಟಾರ್ಟ್ ಅಲ್ಲ
ಹ್ಮ್ ಹ್ಮ್
ಹಂಗಾಗಿ ರೂಢಿಯ ಆಗ್ಬಿಟ್ಟೈ ನಮ್ಗೆಲ್ಲ ಅದು
ಹ್ಮ್ ಬಟ್ ಆದ್ರೂ ಮನೆಯ ಇಿಂದ ಹಾಸ್ಲಲ್ಲೇ ಇರ್ಬೇಕಂತಂದ್ರೆ ಸ್ವಲ್ಪ ಕಷ್ಟ
ಇವಾಗೆಲ್ಲಾ ಅದು ಅಡ್ಜಸ್ಟ್ ಆಗ್ಬಿಟ್ಟೈತೆ ನಮ್ಗೆ
ಹ್ಮ್
ಹ ಇವಾಗ ಫ್ರೆಂಡ್ಸ್ ಎಾರ ಸಿಗಬಟ್ಟು ಜಾಸ್ತಿ ಆಗವಾರಲ್ಲ ಇವತ್ತು ಟೀ ಕೊಡೋಕ್ ಹೋಗೋದ್ರೆ ಒಂದ ಒಂದ್ ನಾಲ್ಕಕ್ ಮಾತ್ ಮಾಾಡಿದ್ರೆ ಅವ್ನು ಒಬ್ಬ ಫ್ರೆಂಡ್
ಹ್ಮ್
ಹಂಗಾಗಿ ಅಲ್ಲ ಅಡ್ಜಸ್ಟ್ ಆಗ್ಬಿಟ್ಟೈತಿ ಇವಾಗ ಊರ್ಗೆ ಹೋಗಕೆ ಬ್ಯಾಸ ಬರ್ತೈತಿ ನಮಗೆ
ಹ್ಮ್ ಹ್ಮ
ಇವಾಗ ಲೀವ್ ಐತೆಾ ನಮ್ ಕಾಲೇಜು ಅಂದ್ರು ಹಸ್ಟಲ್ಲೇ ಇದ್ದನಿ
ಅಂದ್ರೆ ಮನೆಗೆ ಹೋಗಿಲ್ಲ ನೀವು
ಇಲ್ಲ ಅ ಮೂರಮ್ಮ ಅಂತ ಕೇಳಿದೀರ ನೀವು
ಹ
ಮೊರಮ್ಕ್ ಹೋಗಿದ್ದೆ ಎರಡು ದಿನ
ಹಾ
ಮೂರ ಅ್ ಹದ್ಬಿಟ್ಟು ರಿಟರ್ನ್ ಬಂದಿದ್ದೀನಿ ಮತ್ತೆ ಇಲ್ಲೇ ಇದೀನಿ ಒಳ್ಳು ಹಗೆಯ ಎಲ್ಲ
ಹ್ಮ್ ಅಂದ್ರೆ ಹಾಲಿಡೇಸ್ ಅಲ್ಲಿ ಏನಾದ್ ಟ್ರಿಪ್ ಗೆ ಹೋಗ್ತಾ ಇದ್ರಾ
ಇವಾಗ ಎಲ್ಲ ಯಾರು ಟ್ರಿಪ್ ಪ್ಲಾನ್ ಮಾಡ್ಯಲ್ಲ ಇನ್ನು
ಹ್ಮ್
ಹ್ಮ್ ಎಷ್ಟು ಹದ್ನೈದನೇ ಒಂಬತ್ತನೇ ತಾರೀಕು ಇಲ್ಲಿ ನಮ್ಮ್ ಫ್ರೆಂಡ್ ಅಣ್ಣಾರ್ ಮದ್ವೆ ಐತೆ
ಹ್ಮ್
ಅದ ಅದ ಮುಗಸ್ಕೊಂಡ್ ಬಿಿಟ್ಟು ಪ್ಲಾನ್ ಮಾಡಮ್ಮ ಅಂತ ಅಂದಿದ್ರು ಸುಮ್ನೆ ಇದ್ವಿ ನಾವು
ಹ್ಮ್ ಸರಿ ಈ ವೆದರ್ ಚೆನ್ನಾಗಾಗಿದೆ ಅಲ್ಲಾ ಹೋಗ್ ಬರ್ಬೋದು ಚಿಕ್ಕಮಂಗ್ಳೂರ್ ಸೈಡು ಮತ್ತೆ ಕೇರಳ ಕೇರಳ ಕಳ ಹೋದ್ರೆ ಚೆನ್ನಾಗಿರುತ್ತೆ ಈ ವೆದರ್ ಅಲ್ಲೆಲ್ಲ
ಹ ಬಟ್ ಯಾರು ಏನು ಅಂತಿಲ್ಲ ಇನ್ನು
ಹ್ಮ್
ಅದಕ್ಕೆ ಸುಮ್ಮನೆ ಇದ್ದೇನೆ
ಹ್ಮ್ ಆಯ್ತ್ು ಮತ್ತೇನೇನ್ರರಿ
ಹಞ ಹೇಳ್ಬೇಕ್ರೆಪ ನೀವೇ ಎಲ್ಲ
ಹ್ಮ ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ಯಾವ್ದಾದ್ ನೋಡಿದೀರ ಪ್ಲೇಸ್ ಅಂದ್ರೆ ಬಂದಿದ್ದೀರಾ
ಏ ಇಲ್ಲ ಆ ಸೈಡ್ ಇಲ್ಲ
ಹ ಈ ಕಡೆ ನಂದಿ ಹಿಲ್ಸು ಮತ್ತೆ ಇಶಾ ಫೌಂಡೇಶನ್ ಇಲ್ಲೊಂದು ಕೈಲಾಸ ಗಿರಿ ಇಲ್ಲೆಲ್ಲಾ ಫೇಮಸ್ ಪ್ಲೇಸ್ ಗಳು
ಯಾವ ಕೇಳಲ್ಲ ನೀವ ಅಷ್ಟೇ ಇದರಲ್ಲ ಅದ್ರಲ್ಲಿ ಒಂದ ಕೇಳಲ್ಲ ನಾನು ಕೇೇಳನ ಕೇಲ್ಲ ನೋಡಿ ಹ ಅದ್ ಕೇಳಿದೀನಿ ಅದೊಂದು
ಹಾ ಇಶಾ ಫೌಂಡೇಶನ್ ಕೇರಳ ಬಿಡಿ ಕೇರಳ ಜಾಸ್ತಿ ಪ್ಲೇಸಸ್ ಗಳಿದಾವೆ
ಹ್ಮ್
ಹ್ಮ್ ಮತ್ತ ಇನ್ನೇನು ಇಶಾ ಫೌಂಡೇಶನ್ ಕೇಳಿ ಹ ಹ
ನೀವೆಲ್ಲ ಟ್ರಿಪ್ ಮಾಡಿದೀರಾ ಅಂದ್ರೆ
ಟ್ರಿಪ್ ಅಂತಂದ್ರೆ ನಾನು ನಂದಿ ಹಿಲ್ಸ್ ಹೋಗಿಲ್ಲ
ಹಾ
ಮೊನ್ನೆ ರೀಸೆಂಟ್ ಆಗಿ ನಮ್ ಫ್ಯಾಮಿಲಿ ಜೊತೆ ಇದ್ರ ಇದಕ್ ಹೋಗ್ ಬಂದಿದ್ವಿ ಉಡುಪಿಗೆ
ಉಡುಪಿಯ ನಾಾವವು ಆಸೆ ಇಡ್ತಿೀರಿಗಡವಿ
ಹ್ಮ್ ಅಲ್ಲಿ ಮಲ್ಪೆ ಬೀಚು ಮತ್ತೆ ಅದಾದ್ಮೇಲೆ ಕೃಷ್ಣದೊಂದು ಅ ಕೃಷ್ಣ ಮಠ ಅಲ್ಲಿ ಹೋಗಿ ಬಂದ್ವಿ ಹ್ಮ್
ಹ ಅದಾದ್ಮೇಲೆ ಇಲ್ಲಿ ನಮ್ ನಮ್ ಚಿಕ್ಕಬಳ್ಳಾಪುರದ ಹತ್ರೇ ಇದದೆ ಈಶಾ ಫೌಂಡೇಶನ್ ನ ಅಂತ ಹೇಳ್ಬಿಟ್ಟು
ನಿಮ್ದು ಚಿಕ್ಕಬಳ್ಳಾಪುರನ
ಹಾ ನಂದು ಚಿಕ್ಕಬಳ್ಳಪುರ ನಾನ್ ಇರೋದು ಬೆಂಗಳೂ ಈಗ
ಹ ಹ
ಹ್ಮ್
ಹಾ
ನ ಅ ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಗಿದ್ದೆ ಮತ್ತೆ ಮೈಸೂರು ನಾನ್ ಸ್ಕೂಲಲ್ಲಿ ಇದ್ದಾಗ ಏಳನೇ ಕ್ಲಾಸ್ ಅಲ್ಲಿ ಇದಿದ್ದಾಗ ಸ್ಕೂಲ್ ಕಡೆಯಿಂದ ಟ್ರಿಪ್ ಕರ್ಕೊಂಡು ಹೋಗಿದ್ರು ಮೈಸೂರ್ಗೆ
ಏ ಇ ನಾ ಅಷ್ಟು ದೂರ ಎಲ್ಲ ಹೋಗಿಲ್ಲ ಇದು ಬಾದಾಮಿಳಿ ಪಡ್ಕಲ್ಲ ಅಂತ ಕೇಳಿದೀರಾ
ಹಾ ಹಾ
ಆ ಸೈಡು ಬಿಟ್ರೆ ಉಡುಪಿ
ಹ್ಮ್
ಮತ್ತೆ ಗೋವಾ ಇಷ್ಟೇ
ಗೋವಾ ಹೋಗಿದ್ರಾ
ಹಾ
ಹ್ಮ್ ಹ್ಮ್ ಮತ್ತೆ ಗೋವಾ ಹೋಗಿದ್ದೀರಾ ಇಲ್ಲೆಲ್ಲಾ ಹೋಗಕ್ ಆಗ್ಲಿಲ್ವಾ
ಎಲ್ಲಾ ಫ್ರೆಂಡ್ಸ್ ಎಲ್ಲ ಯಾವ ಸೈಡ್ ಪ್ಲಾನ್ ಮಾಡತ ಆಾವ ಸೈಡ್ ಹೋಗೋದ್ ನಾವು
ಹೌ
ಸುಮ್ಮ್ ಪ್ಲಾನ್ ಮಾಡಿದ್ರೆ ಸುಮ್ಮ್ ಜೈ್ಯನ ನಿಂದ
ಹ್ಮ್ ಅದೇ ನಿಜ ಇರುತ್ತೆ ಬಿಡಿ
ಹ್ಮ್
ಸಕ್ಲೇಶ್ ಪುರ ನೋಡಿದೀರಾ
ಹೇಳಿದ್ದೀನಿ
ಅಲ್ಲ ಹೋಗಿದ್ದೀರಾ ಅಂತ ಕೇಳಿದೆ
ಏ ಇಲ್ಲ ದಯವರೇ ಬಂದಿಲ್ಲ ನಾನು
ಹ್ಮ ಅಲ್ಲೇ ಇಲ್ಲಿ ಹಾಸನ ಹತ್ರ ಇರುತ್ತ ಇೇದು
ಇಲ್ಲಕ್ಕಿಲ್ಲ
ಹ್ಮ್ ನಾವು ಆಕ್ಚುಲಿ ಸಕಲೇಶ್ ಪುರ ಹೋಗ್ಬೇಕಂತ ಪ್ಲಾನ್ ಆಗ್ತಿದೀವಿ ಎಕ್ಸಾಮ್ ಇದೆ ಈಗ ನಮಗೆ ಇಂಟರ್ನಲ್ಸ್ ಹದ್ನೈದನೇ ತಾರೀಕ್ವರೆಗೂನು ಅದಾದ್ಮೇಲೆ ಸಾ್ಯಾಟರ್ಡೆೇ ಇಲ್ಲಾಂತಂದ್ರೆ ಸಂಡೆ ಯಾವತ್ತಾದ್ರೂ ಒಂದ್ನ ಹೋಗ್ ಬರ್ಬೇಕು ಇಲ್ಲ ಇಲ್ಲ ಫ್ರೆಂಚ್ ಜೊತೆ ಹೋಗ್ ಬರ್ಬೇಕಂತ ಇದ್ದೀವಿ
ಹೌ ಯಾರು ಬರಲ್ಲ ನಮ್ ಕಡೆ
ನಮ್ಮಲ್ಲೂ ಏನ್ ಸುಂ ಟ್ರಿಪ್ ಅಂತ ಪ್ಲಾನ್ ಮಾಡ್ತೀವಿ ಬಟ್ ಅದ್ ಸಕ್ಸಸ್ ಆಗದ ತುಂಬಾ ಕಷ್ಟ ಅಂದ್ರೆ ಒಬ್ರು ಬಂದ್ರೆ ಒಬ್ಬರು ಬರೋದಿಲ್ಲ ಮತ್ತೆ ಅಮೌಂಟ್ ಒಂದ್ಸಲ ಇದ್ರೆ ಇನ್ನೊಂದ್ಸಲ ಇರೋದಿಲ್ಲ
ನಮ್ದು ಐದಾರು ಸಾರಿ ಕ್ಯಾನ್ಸಲ್ ಆಗೈತೆ
ಹ ನಮ್ದಂಗಗೆ್ಯಾಕ ನಮ್ದು ನಾನ್ ಫಸ್ಟ್ ಇಯರ್ ಬಂದಾಗಿಂದ ಇದ್ವರ್ಗುನು ಹೋಗ್ಬೇಕಕ್ ಹೋಗ್ಬೇಕ ಅಂತ ಏನಾದ್ರು ಒಂದ್ ಪ್ಲಾನ್ ಮಾಡ್ತೀವಿ ಮತ್ತತ್ ಅದ ಏನಾದ್ರು ಒಂದಾಗಿ ಕ್ಯಾನ್ಸಲ್ ಆಗತ್ತೆ
ನಮ್ದು ಎವ್ರಿ ಟೈಮ್ ಕ್ಯಾನ್ಸಲ್ ಇವಾಗ ಬಿ ಎ ಕಲ್ ಬರ್ ಬಂದಿದ್ಮೇಲೆ ನಾನು
ಅಂದ್ರೆ ನೀವ್ ಪಿ ಯು ಆದ್ಮೇಲೆ ಡಿಗ್ರಿ ಮಾಡಿಲ್ವಾ
ಡಿಗ್ರಿ ಮಾಡಿರೋದು್ ನಾ ಇವಾಗ
ಅಲ್ಲಲ್ಲ ನಾರ್ಮಲ್ ಇಂಜಿನಿಯರಿಂಗ್ ಈತರ ಏನ್
ಇಲ್ಲ ನಾನ್ ಸೈನ್ಸ್ ತಗೊಂಡಿಲ್ಲ
ಮತ್ತೆನ್ನೇನ್ ತಗೊಂಡಿದ್ದೆ ನೀವು
ಆ್
ಆಟ್ಸ್ ಓಕೆ ನೀವು ಬ್ಯಾಚಲರ್ಸ್ ಪಾಡ್ಸೋತಿದ್ದೀರಾ
ಹಾ
ಹ್ಮ್ ಸೇಶ
ಇಂಗ್ಲಿಷ್ ಮೀಡಿಯಮಾ ನೀವು
ಇಲ್ಲ ಕನ್ನಡ ಮೀಡಿಯಮ
ಹ್ಮ್ಮ
ಕನ್ನಡ ಮೀಡಿಯಂ ಓದಿದಾದ್ಮೇಲೆ ನಾನು ಸೈನ್ಸ್ ತಗೊಂಡಿದ್ದೆ ಪಿ ಯು ಅಲ್ಲಿ
ಹ್ಮ್ ನಾವು ಆಡ್ಸ
ಹ್ಮ್ ಸೈನ್ಸ್ ತಗೊಂಡು ಅದ್ರಲ್ಲಿ ಪಿ ಸಿ ಎಂ ಬಿ ತಗೊಂಡಿದ್ದೆ ಅದಾದ್ಮೇಲೆ ಸಿಇ ಟಿ ಎಕ್ಸಾಮ್ ಅಂತಂದು ಬರುತ್ತೆ
ಹಾ ಅದು ಗೊತ್ತು
ಹ ಸಿ ಇ ಟಿ ಎಕ್ಸಾಮ್ ಅಲ್ಲಿ ಬರ್ದು ಪಾಸ್ ಆಗಿ ಈ ಕಾಲೇಜಿಗೆ ಬಂದಿದ್ದ್ನು
ಹ್ಮ ಹ್ಮ ಸರಿ ಸರಿ
ಸರಿ ಆಯ್ತು ಮತ್ತೆ ಮಾಡ್ತೀರಲ್ಲ ನೋಡಿ ಹ್ಮ್